ಹಲೋ. ಏನ್ ಮಾಡತೀರಿ ಮೇಡಮ್ಮ. ಎಲ್ಲಿದ್.
ತಾತನೆಯ ಬಂದುತೀನಿ ಕೆಡೆ ಕೆಳಗೆ.
ಯಾಕ ರೂಮಿಂದ ಹೊರ್ಗ ಹಾಕಿದ್ರ. ತಮ್ಮ ಯಾಕ. ಹ್ಮ್.
ಚೆಂಡೊವ್ರು ಪುಣ್ಯಾ ಮಾಡ್ಯಾರ.
ಹ .
ನಾನ್ ಹೊರಗ ಹಾಕಿದ್ರೆ ಇಬ್ರು ಏನ್ ಏನ್ ತಿಂತಾರಲ್.
ನೀನ್ ಮಾಡ್ಕ ತಿಂತಾರ ನೀವು ಮೊದ್ಲುನು ನೀವೇ ಇದ್ರೇನಾ
ಹಂಗಿದ್ರೆ ಮೆ ಈಗ ನಮ್ಮೇ ಡಿಪೆಂಡ್ ಆಗ್ಬೇಕು ಸೆಲ್ಫ ಇಂಡಿಪೆಂಟ್ ಇರ್ಬೇಕು ಅ ತವು ಮಾಡ್ಕೊಂಡು ತಿನ್ಬೇಕು ನಾವ್ ಅಂದ್ರೆ ನಾ ಬಂದೀಿನಿ ನನ್ ಪ ನ ನಾ್ ಮಾಡ್ಕೊತೀನ ಹತ್ತತೀನಿ ನಂದು ಕೆಲಸ ಇತವ
ಅಲ್ಲಿ ಮಾಡ್ಕೊಳಕ ಹೆಚ್ಚಿಗೆ ರೇಷನ್ ತರ್ಬೇಕಲ್ಲ
ಹ್ಮ್ ಹ್ಮ ಯಾಕ ಮಾಡಕೊಂಡ್ ನಡಿತತಿ ತರ್ತೀನ ನಾ ದುಡಿತತ್ ಹಂಗ ನನ್ ದುಡಿಯತ್ನ ನನಗ ಅವ್ನಿಗೆ ಹೆಚ್ಚುಪಗಾರ್ ಕೊಡ್ತಾರ
ಹೋಗತಿಲ್ಲ ಅತ್ತೆ ಹೋದ್ರೆ ಸದ್ಯ ಅವ ನೋಡ್ ಪಗಾರ್ ಪತಾರ ನನ
ಹಂಗೆಂಗ
ಯ್ ನನಗೆನ್ ಇಂಗ್ಲೀಷ್ ಪರಲ್ಲ ನಾನ್ ಡಿಗ್ರಿ ಮುಗಸಿಲ್ಲ ಏನಿಲ್ಲ ಕಡೆ ಆಷ್ಟೇ ಎಕ್ಸ್ಪೀರಿಯನ್ಸ್ ಇಲ್ಲ ಕೊಡ್ತಾರ
ಅದೇ ಹೆಂಗೆ ಹಂಗ
ನ ಶಾನ ಇದ್ದೇನೆ
ಹ್ಮ ಹಸಲ
ನನ್ನ ತಿಲ್ಲ
ವ ಬೆರ್ಕಿದ್ರಿವಾ ಐ್ತಿ ಈಗ ಮತ್ತ
ಇಪ್ಪತ್ ಅದ ಇದಾಗತದ ಸೌಂಡ್ ಬತ್ತದ ಅದಕ್ ನೋಡುವ ಇಪ್ಪತ್ತು ಆಯತ ಆಯ್ತ ಜಾಗತ ಅನಕ ಬೇಕನ ಅರ್ವ ತಾಸಕ್ಕೆ ತಾಸ ಮತ ಅಿ
ಹ್ಮ್ ಹ್ಮ್ ಹ್ಮ್ ಹ
ಬೆಳಕ್ ಐತ ಒಳ ಇ ಬರ ಲೈಟ್ ಸುಣ್ಣ ಕುಂದ್ರ ಮುಕೋಣನ ಲೈಟ್ ಬಂದ್ ಮಾಡಿತೆ ಅದ ಫೋನ್ ಬರ್ತ ಅಲ್ಲ ಹೊರಗೆ ಅದುು ಬಂದು್ಕೂತೀನಿ ಪ್ಯಾಟರ್ನ್ ನಿಮ
ನ್ಚಡ್ಲ ನವುಲ್ಲ
ಹ್ಮ್
ಹ್ಮ್
ನೀವೇನ್ ಮಾಡತ್ರಿ
ಏನಿನ್ನುವ ನಾವು ಅವರ್ ಭ ಹೊಲ ಆಗತ್ತಿದ್ದೇವಿ ಒಂದ್ ಆರ್ ಜನಪರ ಹೊಲಿದೆ
ಹ್ಮ್
ಸಂಡೆ ಸ್ಕೂಲ್್ದಫೋನ್ ಹತ ಹ್ಮ್ ನಡ್ಸ್ಬೇಕದ ನಡ್ಸ್ಲಿ ಹೆಂಗ್ ಹೊಟ್ಟನ ಇರ್ತದವ
ಹ್ಮ್ ನಮ ಕಾಕಾನ ತಂದೆ ಆಾಕಂಗಿಲ್ಲ
ಹ್ಮ
ಹ
ಏನ್ ಮಾಡಿದ್ರೆ ಅಡಗಿ ಅದು ಮುಂಜಾನೆ
ಚಪಾತಿ ಮತ್ತು ಕಡಲೆಬೇಳೆ ಪಲ್ಯ ಮಾಡಿದೆ
ಹ ಕಾಯಪಲ್ಲ ಇಲ್ಲ
ತಂದಾನ ಇವತ್ತ ತರೋಡ್ಲ ಮಾಡಿದ್ದೇ ನ ಮುಂಜಾನೆ ನಾನ ಇನ್ನೆಕ್ ಇಟ್ಟಿರ ಅವ ಕಡ್ಲಿ ಬೇಳಿ ಮತ್ತೇನ್ ಮಾಡ ಸ್ವಲ್ಪಲ್ಲೇ ಮಾಡ್ದಣ
ಹ್ಮ್ ಹ್ಮ್
ಒಂದಾಡ ಬಟಾಟೀ ಅದು ಸಂದಕರ ಮಾಡ್ದಾನ ಅ ಏನು ಒಂದ್ ವಾರ ತರ್ರಾಗ ಒಣಗ್ತಾವ ಇದಕ್ಕ ಬ್ಯಾಳಿ ಕಾಳ ಅಂತ ಬೇಿಸಿ ಅನಿಸತಂಗ ಸೋಯಬೀನ
ಹಾ
ಈ ಒಂದ್ ನಾಲ್ಕೈದು ದಿನ ಒಂದ್ ನಾಲ್ಕೈ ದಿನ ಮಾಡ್ತೇನೆ
ಹ್ಮ ಹ
ಹ್ಮ್ ಚಿನು
ಚಿನು ಎಲೆ ಎಧಳೆ
ಸಲ್ ಮುಗಿತ ನಡಿ ಜಲ್ದಿ
ಹ್ಮ್ ಮತ್ತ ಟೈಮ್ ಆಗಿಲ್ಲ ಎಷ್ಟ ಆಗಿದೆ ಈಗ ಟೈಮ್ ಬಸ್ ಆಗಿದೆ ಅವ ಜಲ್ದಿ ನಿ ಬಂದಾರ
ಅದನ್ನೆ
ಐದು ನಾಲ್ಕುಯದಿ ಮಳಿ ಶಾಲಾಗ ಬ್ರಾತುವ ಹ್ ನಡಾಗದ ಸ ಬ ಮತ್ ಬಿಡುದು ಅಟ್ಟೆ ಅರಬಿ ತ ವಯಸಾಕ್ ಬರ್ತದ ಓಡ್ಯಾಗ ಅರ್ಬಿ ತಕಳುದು ಹ ನಾವ್ ರೊಟ್ಟಿ ಪಲ್ೆ ಮಾಡೇವಿ ಅದನ್ನ ಉಣ್ಣತರ ಅನ್ನ ಮಾಡಿಲ್ ನಾನು
ಹ್ಮ್
ರೊಟ್ಟಿ ಪಲ್ಯ ಅಷ್ಟೇ ಮಾಡಿನಿ ಅಣ್ಣಾ ಮಾಡ್ಬೇಕಿತ್ತು ನಾವೆಲ್ಲ ಹ
ಹ್ಮ್ ಹ್ಮ್ ನಾನು ಮಾಡ್ಬೇಕು ಅಡ್ಗಿ ಚಪಾತಿ ಪಲ್ಲಿಯ ಹಾಕಿ ಆಗ ತರಬೇಕಾಗ ಮಾತ
ಒಂದ್ ಸ್ವಲ್ಪ ಹೊಯ್ಬೇಕಲ್ಲ ವೇಷನ್ಕ್ಕಿ ಅ ಹ್ಮ್ ನನ್ನೆ ಮತ್ತೆ ಬಂದಿದ್ಲಿಲ್ಲ ವೋಗ್ಬೇಕಕ್ಕೆಲ್ಲಿ
ತಂದಿಲ್ಲ ಅವರು ಮೂರ್ ತಿಂಗಗಳು ಆಯ್ತು ನಾವ ಬಂದು ಮ ಅದು ತಂದು ವೇಸ್ತೀನ ಪೋರಾಟಕ್ಕೆ ಹಗೆ ಮತ್ತಿಗೆ ಬರ್ಬೇಕು ಅಂದ್ರ ಇರ್ತ
ಹ್ಮ ಯಾರ ಇವ ಮಾಡಿದ
ಹೊೊಂಡ್ ತರ್ತೆೇವಿ ಒಂದ್ ವಾರ ಎರಡ್ ವಾರ ಹಾಕೊ ಮತ್ ತರ್ದ ಮತ್ ತಿನ್ನದ್ ಮಾಡ್ದ
ಹ್ಮ್ ಹ
ಹ
ಹೇಳ್ರಿ ಮತ್ತ ಹ್ಮ ನೀನೇ ಹೇಳ್ಬೇಕ್ರಿ
ಯಾವ ಏನ್ ಹೇಳಮ್ಮ ಅದೇನ್ ಸಂಬಂಧ ಇಲ್ಲ ಯಾರು ಹೇಳಿದ್ರನು
ಹ್ಮ್ ಸೇಲ್ಲ
ಹ್ಮ ಏನ ಹೇಳಳ್ವಾ
ಏನ್ ಹದ ಹೇಳ
ಏನ್ ಹೇಳ್ದ ಅಂದ್ರೆ
ಇದದಾ ನಮ್ದು ಕೆಲ್ಸ ಹಿಂಗ ಹಂಗ ಅ ಹೇಳ ಒಂದ್ ಎರಡ್ ಬ್ಲೌಸ್ ಹೊ ಒಂದ ಹೊಲಿ ಕರಿತೀರಿ
ಹ್ಮ್
ಹ ಒಲ್
ಹ್ಮ್
ಮುಚ ಅಡಿಗೆ ಮಾಡಿದೆಲ್ಲೇ ಲೆಟಾ ಅಗ್ಥದೇ
ಹ ಹ ಹ ತ ಜಲ್ಲ ಮಿ ಕರಿರಿ
ಅಪ್ಪು ಏನ್ ಸಣ
ಹಾ ಸಣ್ಣ ಹುಡುಗದಾನ ಕಾಲ ಇಟ್ಟ ನ ತೊಡಿ ನ ಕುತ್ತೀಲ್ಲಿ ಸೇರ್ಮಂಗನ ತಡಿಮೆ ಕಾಲಿಟ್ಟ ಹತ್ತನ ಅವನ ಇವತ್ತ ನೋಡನ್ ನಾ ನೋಡಬ
ಹ್ಮ್
ಹನಾನ ಮ್ಯಾ ಹತ್ತಲಪ್ಪ
ಚರ್ಚೆ ನ ಅಂದ
ಇಲ್ಲ ಎಂತ ಇವತ್ ನೋಡಿನ
ಹಾ ಪರಿಚಯ ಮಾಡ್ಕೊಣದು
ಹಾ
ಹ ಇಲ್ ಪ್ಯಾಡ್ರ ನಿವ ಎಡೆಡ್ ತರ ಕೇಳಗ ಇರ್ತಾರ
ಹ್ಮ್
ಅವ ಪ್ಯಾಟರ್ನ್ ಮನ್ ಇದದ ನೋಡ ಅಂಪಿ ಅವ್ನಿಗೆಏ ಅವ್ನ ಹಿಂದಿಯರ್ ಬರ್ತಾವ ಇಲ್ಲ ಯಾರ ಅವಳ ಹ
ಸಣ್ಣ ಮತಾನ ಅಂದ್ರರು ಸಣ್ಣ ಒಂದರು ಸಣೆದ ಎಟ್ಟ ಸ್ಣದ ಇರುತ್ತ ಸಣ್ಣ ಅದನಕ್ರೆ ಹಾಗಂಗೆ ಮ್ಯಾಲೆ ಕಾಲಲು ಇಡ್ತ
ಹ
ತರಲ ನೆರಕ್ಕ ಹ್ಮ್ ಹಂಗ್ಯಾಂಗ ಹಿಂಗ್ ಸಣ್ಣಿ ಿಯೇಟರ್ ಇದ್ರೆ ಹೆ್ಯಾಂಗ್ ಹಿಂಗ್ ಮಾಡ್ತಾರೆ ಪ್ರಚನೆ ಇಲ್ಲಾಮ ನನಗೆ
ಹ್ಮ್ ನಮ್ಮಲ್ಲಪ್ಪ ನಂಗ
ಹಾ ಹಿಂಗ ಬಜ್ ಮ್ಯ ಕೈ ಇಟ್ ಬ ಕುರ್ತಿ ಪ್ಯಾಟನ್ ಮ ಕುತೀಿನಿಡ ಹಂಗ ನೋಡ್ರ ನನ್ ಮ್ಯಾಗಿ ಹಾತ ಅದಾನ
ಎ
ಸನ್ನವದಾನ ಏನ್ ನೋಡುದು
ಹ್ಮ
ಮತ್ತ
ಏನಲ್ವಾ ಹೆನ್ಸಜೆ ಅಡ್ಗೆಿ ಮಾಡ್ಬೇಕಕ್ ಮ
ಒಣ ಇಟ್ಟದ
ಏನ್ ಮಾಡ್ತಿವ ನೀವ್ ಸಂಜಿಕಾ
ಏನು ಚಪಾತಿ ಮಾಡ್ತೀನಿ ಪಲ್ಯ ನೋಡ್ತೀನಿ ಬಟಾಟೆ ತಂದರೆ ಬಟಾಟೆ ರ
ಹ್ಮ್
ಇಲ್ಲ ಅಂದ್ರೆ ಏನ್ ಬೇರೆ ಕಾಳ ಕಡಿ ಮಾಡೇ ಬಟಾಟ ತ ನಂದು ಬಟಾಟಿ ಮಾಡ್ತವಿ
ಹೆ್ಯಾಂಗ್ ಮಾಡ್ತಿರ್ ಬಟಾ ಟಿಪ್ಪಲ್ಲ ಇಲ್ಲಿ ಹಂಗ ಬೇರೆೇನ
ಯಾವ ಥರ ಮಾಡ್ತೀನಿ ಅಂದ್ರೆ ಒಂದು ಬರೀ ಹೋಳಿ ಮಾಡ್ತೀನಿ ಹಾಗೆ ಖಾರ ಉಪ್ಪ ಹಾಕಿ ಹ ಇಲ್ಲ ಅಂದ್ರೆ ಇದು ಮಸಾಲೆ ದೋಸೆದಾಗ ಮಾಡಿರ್ತಾರಲ್ಲ ಹಂಗ ಒಥರ ಮಾಡ್ತನೆ ನನಗೆ ಹಗೆ ಜಾಸ್ತಿ ಇಷ್ಟ ಆಗ್ತತಿ
ಹ್ಮ್
ಅದ್ರಾಗ ಬೀಲ್ಸ್ ಹಾಕಿ ಒಳಗಡ್ಡಿ ಗಕ ಚಲ ಮಷ್ಟತ ನೀ
ನಾವು ನಮ್ಮಲ್ಲಿ ಹಂಗ ಹಸಿ ಹೋಳಿ ಕುದಸಿ ಮಾಡ್ತೇವ ನ ಇ ಹಸಿ ಹೊೋಡ್ದ
ಹ್ಮ್
ಪಲ್ಲೆ ಮಾಡಿ ಕುದಿಸ್ತೇವಿ ನೀವು್ ಮೊದ್ಲೆೇ ಕುದಷಿ ಮಾಡ್ತ್ರ
ಇಲ್ಲ ಅದೇ ಹಂಗೂ ಮಾಡ್ತನಿ ಹಿಂಗೂ ಮಾಡ್ತನಿ ಅಡ್ಡು ತರ
ಹ್ಮ್ ಹ್ಮ್
ಹ್ಮೂ ಹಂಗೆ ಹೋಳ್ನು ಮಾಡ್ತೀನಿ ಅರ್ಜೆಂಟ್ ಇತ್ತಂದ್ರ ಬಳ ಹೋಳ ಏಸ್ ವಡಿ ಮಹಿಂದ ಲೆಟ್ ಕತಿಲ್ಲಂಗರ ಕುುದುಸಿ ಅದನ್ನ ಸಲುದು ನತ ಸಂಜೆ ನಾ ಅಡುಗೆ ಮಾಡಿದ್ರ ಹಂಗ ಮುಂಜೆ ಜಲ್ದಿ ಇತ್ತು ಅಂದ್ರ ಹಂಗ.
ಬೇಮನ್
ಟೈಮ್ ಬೇಕು
ಹ್ಮ್
ಹೆಂಗಾತು ಮುಂಜಾನೆ ಮುಂಜಾನೆ ಜಲ್ದಿನ ಹಾಕ ತಿಂಗ್ ಮದುವೆ ಹಂಗ್ ಮಾಡ್ತಾರೆ.
ಅಣ ಮುಂಜಾನೆ ಒಂಬತ್ತಕ್ ಬುತ್ತಿ ಕಟ್ಬೇಕಲ್ಲವಾ,
ಹ್ಮ್ ಮತ್ತೆ ನನನ ಅದು ಚ ನಾ ನಡೆಸ್ತಿದ್ದಂಗೆ ನಾವು.
ಹ್ಮ್
ಏಳ್ ಏಳಕ್ಕೆ ಎದ್ದಿನ್ಕ್ರೀ ಏಳಕ್ಕೆದು ಒಂದು ತಾಸು ಉಣ್ಣಾಗ ನಾನು ಎಂಟರಿಂದ. ಕಸ ಹೊಡೆಯ ಕಸ ಹೊಡೆಯ ಹಸಿ ತೆಗೆದ್ ಮತ್ತೆ ಏನ್ರೀ. ನೀರು ಎಲ್ಲ ಮಾಡ್ದವ ಸಾರು ತೆಗೆದು ಕಾಸಿ ಫ್ರಿಡ್ಜ್ ನಲ್ಲೆ ಹಿಟ್ಟುು. ಕೆಳಕ ನನ್ ಪೂಜೆ ಎಲ್ಲ ಆಗಬೇಕೇನಾ ಎಂಟೂವರಿ ಎಂಟೂವರೆ ಆಗ್ತೈತಿ.
ಹ್ಮ್
ಅದಾಗಿಂದ ನಾನ್ ಅಷ್ಟವ್ರೆ ಚಾರೆ ಹಾಲು ತಂದಿರುತ್ತಾರೆ ಹಾಲ್ ಕಾಯಿಸಿ ಚಾ ಮಾಡಿ ಆಗಿರ್ತದೆ ನನಗೆ ಏನು ರೆಡಿ ಮಾಡೋಕ್ಕೆ. ಒಂಬತ್ತುವರೆ ತನ ಮಾಡ್ತೀನಿ ಚಿಂದ್ ಹತ್ತುತನ ಆಕೈತೆ ಎಲ್ಲ.
ಹ್ಮ ಇವಕಿಲ್ಲಾರ ಹೆಂಗದ್ರಿ ಬ್ರೋ ಒಗ್ಗರು ಮುನ್ನ ಋಣವು ನೀವು.
ನಿನ್ನೆ ಆಗ್ಯಾವ ನಿನ್ನಾಗಿ ಮಾಡ್ದೆ.
ಹ್ಮ್ ಯಾ ರೇಷನ್ ಅಕ್ಕಿ ಒಳಗಿದ್ರಾ ಚಲೋಕಿ.
ರೇಷನ್ ಅಕ್ಕಿನೂ ತಂದಿದ್ದೀವಿ ಹೊಟ್ಟೆ ಏನ್ ಪುರಾಟ. ಪ ಹೊಟ್ಟೆ ಅಲ್ದೆ ಮತ್ ಇಲ್ಲಿ. ತಗೊಂಡಿದ್ರು ಅರ್ಕೊಂಡವು ಚೀಲ್ಗಟ್ಲೆ ಬರ್ತಾವ ನೋಡು ಅಕ್ಕಿ. ಹಿಂಗ್ ಎತ್ಕಂದ್ರ ಕೈಯ್ಯಾಗ ಒಂದೇ ಕೈಯ್ಯಾಗ ಎತ್ತಂಗ್ ಚೀಲ್ ಇರ್ತಾವು ಸಣ್ಣವು. ಅಂತ ತಗೊಂಡಿದ್ದೀವಿ ಹಾ ಅದು, ತಗೊಂಡಿದ್ದೀವಿ ಮತ್ತಿ ಈಗ ಒಂದು ಕಿಲೋ ಎರಡು ಕಿಲೋ ಡಿಮಾಟ್ನ ಹೋಗಿ ತರ್ತಾರೆ ಐವತ್ತು ರೂಪಾಯಿ ಕಿಲೋದು ಇರ್ತವಲ್ಲ.
ಒಂದ್ ಬಟ್ಲಾ ಎರಡ್ ಬಟ್ಲಾ ಮಾಡ್ತಿನಾರೇಏನ್ ಬಾಳ್ ಮಾಡರ.
ಹ್ಮ್ ಹ ಅನ್ನ ತಿನ್ನು ಅನ್ನ ತಿನ್ನಂಗ್ ಅನ್ಸೊದಿಲ್ಲ.
ನಂಗೆನ ಅನ್ಸಂಗಿಲ್ಲ ನನಗೆ ರೇಷನ್ ಅಕ್ಕಿನೆ ಚಲೋ ಅನಿಸುತ್ತದೆ.
ಏನು ಹ ಹಂಗೆ ಹೇಳ್ತಾರಲ್ಲ ಅದಕ್ಕೂ ಹತ್ತೀನೆನು,
ಇಲ್ಲ ಹಂಗ್ ಅನಿಸ್ತತ್ ನನ್ಗೇನಿಲ್ಲ ಆದ್ರೆ ರೇಷನ್ಅಕ್ಕಿ ನನ್ ಚಲೋನು ಅನಸ್ತೈತಿ ಬ್ಯಾರೆ ಅಕ್ಕಿನೇ ನನಗೆ ಮತ್ ಹೋಗಂಗಿಲ್ಲ ರೇಷನ್ ಅಕ್ಕಿ ಉದುರಾಗ್ತಾವು ನೋಡು.
ಹ್ಮ್ ಅವ್ವ
ನಿನಗೆ ಅದೇ ಚಲೋ. ಬೇರೆದಾಕಿ ಇನಾ ಬೇರೆ ಬಂದಾರ ಅವನು ಇವು ಉದ್ರ ಆಗ್ತೈತಿ ಹೆಂಗ್ ಆಗ್ತೈತಿ ಜಾಸ್ತಿ. ಹೆಣ್ಣು ಸಮನಾಗಂಗಿಲ್ಲ.
ಹಾಡು ತುಂಬಾನೇ
ಈ ರೇಷನ್ ಅಕ್ಕಿ ಹಂಗಿಲ್ಲ ಚಲೋ ಅನಿಸ್ತಾ ಇದೆ.
ರೇಷನ್ ಅಕ್ಕಿ ಒಳಗೆಲ್ಲ ತೊಗರಿ.
ನನ್ಗ ಅದೇ ಬೇಶು ಅನಿಸ್ತು ಇದರಿಂದ ಏನು ಮಾಡ್ತಿನ್ನಿ ರೇಷನ್ ಅಕ್ಕಿ ಬ್ಯಾನ್ ಎಡ್ಡೆ ಹಾಕ್ಕಿದ್ದನ್ನ ರೇಷನ್ ಅಕ್ಕಿನೇ ಮಾಡುಬೇಕನೆ ಜಾಸ್ತಿ
ಹ್ಮ್ ಹ್ಮ್ ಹ್ಮ್
ಏನು ರವೆ ರವೆ ಐತೆ ನಿನಗೆ ಏನಾನ ರವೆ ಚಲೋ ಅನಿಸುತ್ತ್
ನಾನೂ
ಒಬ್ಬರತಾರ್ಗ ಜನಕ್ಕೆ ಹಂಗ ಹಂಗಗೆತ್ ನ ನನ್ಸಂಗರ
ಹ್ಮ್
ಹಂಗ ನನಗೆ ಅದೇ ಬೇಗ ಇದೆೇ ಬೇಕನ್ನಂಗಲ್ಲ
ಹಾ ತಸ್ತೀ ಉಂತು
ಹ್ಮ
ಮತ್ ಹಸ್ತೀಿನಿ ಮಾ ಅಂದೆ
ಹಾ ಸರಿ
ಇಲ್ಲಾ
ಹ್ಮ್
ಬಾಯ್
ಬಾಯ್
ಇಲ್ಲಿ ವರ್ತವ ಇದು